ಈಗ ಬೇರ ಮಾಡಸರ್ಕೋಣ
ಚೆಂದ ಅಲ್ಲಿ ಕರೆಂಟ್ ಬರ್ತಂತ ನಿಮ್ಮೂರ್ಲ ನ ಅವ್ದೀ ಬೇಕ್ರ ನೀವು ಹೋಗ್ಬೇಕ್ರ ನೀನಾರ ಮಣಗೋಗಬೇಕ ಕರೆಂಟ್ ಬಂದಾಗ ಅಸಕ್ಕೆ ನಮ್ದು ಹೊಂಟೈತು ಕರೆಂಟ್ ನಮ್ದ ಐದು ನಿಮ್ಷ ಆಯ್ತು ನಾಕ ಇ ಇಪ್ಪತ್ತ ಐದು ಹೋಯ್ತು ಕರೆಂಟು
ನಮ್ದ ಇತನ ನಾ್ ಹೊಯ್ತಿ ಒಡೆಯ್ ನೋಡ್ಕೋಬೇಕಲ್ಲಾನು
ಓ ಹಂಗೆ ಅದ ಇರಬೇಕ ಕರೆಂಟ್ ಬಂದಾಗ ಇಷ್ಟ ಹಡ್ ಬಂತತೋಗಬಡಗೆಸ್ತಿ ಅಲ್ಲ ಮಾಡ ಆನ್ ಮಾಡೆ ಕರೆಂಟ್ ಬಂದ ಫೋನ್ ಮಾಡಬಿಡ ಅಂದ್ರೆ ಮಾಡ್ತತಿ ಅಷ್ಟ ಯಾರ ಐಕ ಅದೇನ್ ಇಲ್ಲ
ಕಡೆದಲ್ಲಿಲ್ಲಿ ಸಜಿ ಗಾಸೇ ಬರ್ತಲ್ಲ ಸಜಿ ಈಗ ಊಟ ಏನೋ ಕೊಡ್ತಲ್ವಂತ
ಇಷ್ಟ ಕೊಟ್ಟಿದ್ದಾರಾ
ಊಟ ಇಲ್ವ ಅಂತ ಈಗ ಕೊಡ್ತಿಲ್ವ ಅಂತ ಸತಿ ಗ್ಯಾಸ್ ಇಲ್ವಲ್ಲ ಈಗ
ಹ್ಮ್
ಇಲ್ಲ ಅಂತ ಸ್ಟಾಪ್ ಮಾಡ ಸ ಊಟ ಅಂದ್ರ ಸಚ ಈಗ ಬೇ ಬೇೇಕಾದ ಸೌದಿ ಒಲೆ ಮೇಲೆ ಮಾಡಕೊಂಡ ಸಿ ಒಳಗೆ ಅದೇ ಮಾಲಿ ಕೊಡ್ತಲ್ಲ ಪುಳಿ ಹೋಗ್ರೆ ಅದೇ ಬರೀ ಬೇಗ ಬೇೇಕಾದವರು ಮಾತ್ರಿಯಂತೇ ಕೊಡೋದು ಸ್ಟಾಪ್ ಮಾಡಬಿಟ್ಟವ್ರೆ ಲೆಕ್ಕ ಸಜಿ ಅಂತ ದೇವಸ್ಥಾನ ಬೆಡತಕಲ್ಲಿ ಸಜಿ ಊಟನ ಸ್ಟಾಪ್ ಮಾಡಂಗ ಇರಲ್ವಾ
ಹ್ಮ್ ಅಷ್ಟ್ ಜನ ಬರತ್ತಪ್ಪು
ಇರ ಈಗ ದಿನ ಮೇಲಿ ಈಗ ಊಟ ತಿಂಡಿ ಒಟ್ಟಸ್ಕೊಂಡ ಚಳಿಗ ಅದಕು ಎಷ್ಟ್ ಜನಕ ಅನ್ನ ಸಿಕ್ಕುತ್ತಾ ಸ್ಥಾಪನೆ ಮಾಡ್ಬಿಡ್ದು ಲೆಕ್ಕಾಚಾರದಲ್ಲಿದಲ್ಲಿ ಅವ್ರು ಈಗ ಎಷ್ಟ ತರ ಬಂದ ವಸತಿ ಖರ ಎಂಕ್ಲೈತಿನ ನೀ ಮಾಡೋದಂಡ ಎಷ್ಟ ತರ ಬಂದವ್ ಐಟಮ್ಗಳು ಇದುಗಳು ಈಗ ಸೌದವಲ ಯಾವ್ದದೆಲ್ಲಾರು ಅಂದ್ರ ಇದೆಲ್ಲಾರು ಮಾಡ್ಬೋದಾಗಿತ್ತು ಸಿಂಪಲ್ ಆಗಿ ಬೇಕ್ರ ಅನ್ನ ಸಂಭಾಳದ್ರೆ ಸಚಿ ಬರಿ ಬಾತು ಅಲ್ವಾ ಹಾ
ಮಾಲೆ ಬೇಕೋ್ರ ಯತ ಚರ್ಚೆ ಮಾಡ್ಬೋದು ಕೂಡ
ಅದೇ ಮಾಡ್ಬೇಕೇ ಇಲ್ಲ ಅಷ್ಟೇ ಅವರು ತಡತ ಅವ್ರ ಬೇಕ ಬಿಟ್ಟ ಈಗ ಅದೇ ಯಾರು ಮಾಡ್ತಾರ ತಪ್ಪು
ಅವರಿಗೆ ಹೆಂಗ ಬೇಕು ಅಂಗ ಮಾಡ್ತಾರ
ಹ್ಮ್ ಹ್ಮ್ ಅದಂತ ನಿಜ ಕ ನೋಡ ನೋಡ ಸತ
ಶ ಶು ರ ತರ ಕಾರಾವ ಇನ್ನಸ ಬಂದು ಊರಿನ್ ಬಂದು ತಿರ ಕಷ್ಟ ಅಷ್ಟಿದ
ಹಓ ಅದ್ಕ್ಕೆ ನಾ ಬ ಕರ ಮದ ಹವನಿ ಅಂದ್ರೆ ಈಗ ನೀನ್ಗ ನೀರ ಒಂದಲ್ಲಿ ಒಡದರರು ಕಷ್ಟ ಅಲ್ವಾ ಈಗ ಹಿಂದೆ ಬಡದು ಕಳೆದೊಂದ ಬಡಿದರು ಕಷ್ಟ ಏನು ಒಂದ್ ನಲಿಗಾಗಿ ಎಲ್ಲಾನು ತಿರಿಬೇಕಾಯ್ತ ನೀರ
ಅ ಕಿ ನೀ ವಡ ಇಡೆ ನಿ ಮಡಗಪ್ಪಾ
ತೋಡಿ ತಬಂದ್ರ ಹೋಗಣ ಕರೆಂಟ್ ಬಂದಾಗ ಹೋದತನಿ ನಮಗ್ ಬಂದಾಗ ಗಂಡು ಫೋನ್ ಮಾಡ್ತನಿ
ಅವ ಕಳ ಮಟ ಕ
ಯದು ಅಲ್ಲಿ ನಿಮ್ದು ಸ್ವಲ್ಪ ವೋಲ್ಟೇಜ್ ಎಷ್ಟು ಬರ್ತ ಸಜಿ ನಿಮ್ದು ವೋಲ್ಟೇಜ್
ನಾ ಊರ್ವ ಊರ್ವ ಸ್ವಲ್ಪಂದ ಮೇ ಬಂದ್ರೆ ಅ ಹ
ಏನು ಮಾಡಕ್ಕ ಆಗಲ್ಲ ಅದೋ ಸಚಿ ನನೀಗ ಕಡಿಂಗ್ ಮಾಡಸ್ಕಬೇಕು ಅಂತ ಅದ ಸಚಿನ್ ನಾನು ಸಚಿನ್ ಹೆಂತಂಕ
ಹ್ಮ್
ನಾ ಸಚಿ ಅವ ಅವ ಅವ ಸತಿ ಬಾ ಟ್ ಸಿನೋ ಸ್ವಲ್ಪ ಕತ್ಲಾಗ ಸಿ ಮಾವನ ಸತಿ ಅವನ ಲ್ಲಿ ಸಜೆ ಲೈಟ್ ಎಲ್ಲ ಅದ ಆಯ್ತ ಸಚತಿ ಅಲ್ಲೇ ಪುನ ಸ್ವ ಇಬ್ರು ಸ್ವ ಸೇವಿಂಗ್ ನೋಡಿದ್ರು ಸಜೆ ಪುನಃ ಒಲ್ ಬಾಳ್ಗಟ್ಟ ಸಜೆ ಏಳು ಇಪ್ಪತ್ವತ್ತು ಸಜೆ ಎನ್ನ ಬುಡವ ತ ಆಶತ್ ಮೇಲೆ ಮಾಡಿಸಸ್ಕೊ ಕುಂದಿನ ಸತಿ ಬಡ್ಡಿ ಮಣ್ಣದು ಕರೆಂಟ್ ಹೊಡ ಸತಿ ಅವ್ನು ಸತಿ ಅರ್ಧ ಗ ನಂಗ ಕಾದ ಸಜ ಅರ್ಧ ಅರ್ಧ ಅರ್ಧ ಗಂಟೆ ಕಾದ ಏಳು ಮುಕ್ಕಾಲು ಗಂಟು ಕಾದ ಹ ಸೇವ ಸೇಮ ನಾನೀಗ ಸ ನೀನ್ ನ್ ಕಡೆಸ ಹೇ ಮಾಡೋ ಇ ಬಬಡ್ತ ಬಬಿತಾನ ಕ ಕುತ್ಕಣ್ಣ ಅವನು ಊರ್ಗೂ ಅವನು ಅತ್ತಗ ನಾನು ಇದ ತಗೋದೆಜೆ ಎಂಟ ಗಂಟೆಗೆ ಸ್ವಲ್ಪ ಒ ನಿಮಿಷ ಎರಡ್ ನಿಮಷಕ್ಕೆ ಕರೆಂಟ್ೋಗಬಿಟ್ಟು ಅದ ಹ ಹಂಗ ಇನ್ಏನ್ ಮಾಡ್ದ ಏನ್ವ ತ ಕಂದ್ಬಿಟ್ಟು ಇನ್ನೊನ್ನ ಕೆಲ್ಸ ಮುಗಿ ತೊಂದ್ಬಿಟ್ಟು ಬಂದ್ಬಟ
ಹ್ಮ್
ಏಾನೂ ಮಾಡಾಕಲ್ಲ ಅಂದಬಿಟ್ಟು ಹಂಗ ಆಯ್ತವ ಪರಿಸ್ಥಿತಿಗಳು
ಲ್ಲ ಓಡೈತಿ ಈಗ ಕರೆ ಬೆಳಗ್ಗನಗೂ ಇರ್ ರಾತ್ರಿನಗೂ ಇರ್
ಹ ರಾಜನಗೂರ್ಲ ಯಾಕ ಕರೆಂಟ್ ಅಷ್ಟ ಇದೇ ಈಗ ಅ ನಮ್ಗೆ ಏನಾಗತ್ತೆ ಸತಿ ಬೇಕಾದ್ರ ನೈಟ್ ಟೈಮ್ ನಮಗೆ ಕರೆಂಟ್ ಬರೋೇ ಬೇಡ ವಿದ್ಯುತ್ ಫುಲ್ ತಗದ್ ಬಿಡ್ಲಿ ತಗ ಊರ್ಲನ ಆಯ್ತಾ ಬೇಕಾದ್ರೆ ನಮ್ಗ್ ಬೆಳಿಗ್ ತಟ ಅಷ್ಟ ಬೇಕಾಗಿರ ಕರೆಂಟ್ ಬೇಕ ಅನ್ಸ ಒಂದದಲ್ಲಿ ಈ ಒಳ್ಳೆನಾದ್ರು ಕರಾಟ್ ಕೊಡ್ಬಿಟ್ರೆ ಒಂದ್ ಚೂರು ತಗಿದೀಯ ಅಲ್ವಾ ಬೇಕ ಸಜಿ ನೈಟ್ ಸಜಿ ಒಂದು ಒಂಬೈತ್ತು ಹತ್ತು ಗಂಟೆ ಮ ತಗದ್ಬಿಟ ಸಚಿಬೇಕೇಕಾರಾ ಹ ಬೇಕಾದ್ರೆ ಮಧ್ಯೆ ಒಂದ್ರಡು ಗಟೈಮ್ ಎತಿಕರು ಸುಮ್ ಕೊಡ್ಬಿಟ್ಟರು ತಗದ್ ಬಿಟರು ಆಯ್ತು ಈಗ ನೋಡು ಎಷ್ಟು ನಿಮಿಸ ಕರೆಂಟ್
ಹ
ಫುಲ್ ಕಸ್ತದೆ ಕರೆಂಟ್ಗ
ಮೂರು ಗಂಟ ಬಂದ ಮೂರ್ ಗಂಟ ಹ್ತಾರೆ
ಇರು ಇನ್ನೊಂದ್ ಹತ್ತು ನಿಮಿಷಕ್ಕ ಪುಡಿಿ ಇನ್ನೊಂದ ಇನ್ನೊಂದ್ ಇಪ್ಪತ್ತು ನಿಮ್ಷಕ್ಕೆ ಆಯಕಲ್ವ ನೀನು ಬಡವಾ ಹ ಥು ಥು ಥು ಸಚಿನ ಹ್ಮ